ಹಲೋ ಸೋಮ್ರ ಏನ್ ಮಾಡಕಿದರಿ
ಮನೆಸ ಕುೇವ್ರ
ಮನೆ ಉಸದ ಈಗೇನಾದ್ರಿ ಮನೆಿ ಉಸದ್ಕ್ಕ
ಬಲ್ೀ
ಮೊರಮ ಅದನ್್ರರಿ ನಿಮ್ಮರಾಗ ಆಯ್ತು ಆಯ್ತು ಏನಲ್ಲ ನಾವವು ಗಳಕ್ ಬಂದಿವವ್ರೀ
ಹೌದ್ರಾ ಯಾರೋ ಯ ರೋಮ ಅವ್ರೇ ಮನೆಸ ಉಸ ಬಂತೇ
ಮ ಚೆ ಹಾಗೆ ಹಾಗಾದ್ರೆ
ಹಾ ನಾಷ್ಟ ಆಯತ್ ನಿಮ್ದ್ರ
ನಮ್ದ ಚಾ ಕುಡದ್ ಬ ಹೊಲಕ್ಕ
ಹಾ ಹಾ ಹೌದು ಇ ಕವಿದೇವ್ ಮಕಂಬರ್ ಅವ್ರಿ ಈಗ
ಹಗ್ರೆ
ಹ ಸಾಮಂತತ್ ನಾವ್ ಎಟ್ಟು ರ ಕೌದಿ ಹಕೊಂಡ ಬರ್ಬೇಕಕ್ ಹಾ ಗಳ ಮಾಡ್ಯಕ್ ಕುಂತರ ಅನ್ರಿ
ಹಾ ಬೆಳೆ ಬಟ ನಡದ್ರೀ ನಮ್ದಗೆ ಸಂಜ ಅಲ್ಿ ಬಸ ಹಂಗ ಆತಾವ ಗಳ ಹೆಂಗ್ ಓತಾವ ಹೆಂಗಿಲ್ಲಂತ ಹಡ್ಕಕ ಪರೆ ತಂದೀವ್ರೀ ಒಂದ ವಾರ ಆಯ್ತು ಒಂದ್ ಎ-. ಆರಾಮ್ ಇದ್ದಿದ್ದಲ್ಲಾ.
ಹಾ ಹಾ.
ಮನಗೆ ಇತ್ತ.
ಹೌದೌದು.
ದ್ರೆ ಹಾಗಂಗಾಗಿ. ನೋಡಬೇಕ ಅಂತೀವತ್ತು ಬಿತೀವಿ ನಾ.
ಹಾ ನಮಂದ ತುಲಾ ಅಷ್ಟ್ರಕ್ಕ ಮನಕ್ ಕಟ ನದ್ರ ಹೆಂಗಗೆ.
ಮರನಿಗಟ್ಟ ನಡದನ್ರಿ ಹ ಎಲ್ಲಿಗ್. ಮನೆ
ಚತಿ ಬಂದ್ರ ಛತ್ ಬಿದ್ದ್ರಿ ಈಗ.
ಕಾಯಕಿರಿ ಅಂದ್ರೆ.
ಹಾ ಚ ತಾಯ ಕ್ರ. ಪ್ಲಾಸ್ಟರ್ ಕೊಡ್ಬೇಕ್ರೀ ಈಗ. ಬರ್ತ್ನಂತ ಹೇಳ್ರಿ ಇಲ್ರರಿ ಪಡ್ಬೇಕ. ಈಗನ ಬರ್ತನಾನ್ಟ ಮುಗಿಸಬೇಕುಕ್್ರೀತ್ ಹ.
ರೆ.
ನಾಲ್ಕು ನಾಲ್. ಕೋಮಗಾರ.
ಹ್ ಅನ್್ರ ಏನ್ ಕಟಕಾಲ್ ಪಾಡಿಲಿಲೆಕ್ಕಟ್ರ. ಪಾಂಡಿನ ಗೋಡಲಿ ಬಿಟ್ಟ್ರಿ.
ಕತಗಲ್ದ ಆದ್ರೆ ಒಂದ ಬಾಣಿಂದ ಆದ್ರೆ.
ಹ್ಮ ಹಾ ಹಾ.
ಹಾ.
ಬೆಟಗಲ್ಲಿಿಂದ ಬಾಂಟಿಯಿಂದ ಅದೇನ್ರರಿ.
ಹಾ.
ನಮ್ದು ಬೆಳಾವಡಿಯ ನಡ್ದ್ ನೋಡ್ರಿ ಹಾ.
ಆಯ್ತ ಆಯ್ತ್ ರೀ ನಮ್ದನ್ ಇದೇ ಮನ್ಿ ಯಾರ ನ್ದಾವ್ರೀ. ಹ್ಮ್ ಇನ್ನ ಒಂದ್ ನಾಷ್ಟ ಆಗಾದ್ರೆ ಊಟ ಮಾಡ್ಬೇಕ ಇನ್ನ ಹಿಂದ ಗಡಿಗೆ.
ಹಾ ಹಾ ಹಾ. ನೀ ಉಸಾದ ಹತತಿರ ಏನ ಬಾರಿ ತಗೊಂಡ ಪುಣ ಬಿಡ್ತಿರಿರಿ.
ಇಲ್ರಿೀ ಬಾ ಸುಮಮ್ಮ ಬರ್ತೀವ್ರಿ ಬಾರಿಗಡ.
ಹಾ ಹಾ ಹಾ ಸ್ವಲ್ಪ ಎಂಟಿಗೆಂಟ ಅರ್ಸ ಅವ ಅವಲ್ಲ.
ಎಲ್ರಿ ಅದ ಬಾಡಿ ಮನೆಗವ ಅಲ್ರರಿ ಆ ಬಾರಿಿಗೆಲ್ಲ ಬಡ ಬಡ್ದ್ ಬಿಡ್ತೇವ್ರ ಅಷ್ಟೇ.
ಹಾ ಈ ಮನೆಗ್ ಕೊಟ್ಟ ಹಾಕತ್ತಿರಲ್ರಿ ಬಾಗ್ ಮನೆಯಾಗಗಿಯಾನನು.
ಹಾ ಹಾ ಹೌದ್ರ. ನಾ ಮುಂದ್ ವರ್ಷ ಹಚ್ಚದ್ರೀ ಪ್ಯಾಂಟ್. ಮಳೆ ಏನ ಅಲ್ರರಿ ಬೇಜ ಊರಿ ಮಳನೇ ಅಲ್ರರಿ ಕಣಿನ
ಗ್ ಬಂದಿರಾ ನಾಟ್ಯ
ಅಲ್ರ ಅಷ್ಟೇ ಆರ್ಸಪರ್ ಕನಾಟವ್ರೀ ಹಾ ರೀ ಬೀಜ ಹುರಬೇಕ್ರಿ ಮತ್ತೆ ನಾವು
ಹೋಗ್ಯವನ್ ಅಲ್ಲೇ ಅಲ್ಲಿ ನಾಟಿಲ್ಲಾನ
ಮತ್ತಲ್ರಿ ಹೋಗ್ಯಾವ ಅಂದೇನ್ ಬಾ
ಮತ್ತೆ ಗಳೆ ಹೊಡದ್ರೇನ
ಇ್ರನ ಹೊಡಿಬೇಕ್ರೀ ಒಂದ್ ಹೊಲ ಹೊಡೆದೇವ್ರಿ ಇನ್ನ ಒಂದಐದ ಎಕರೆ ಆದ್ರಿ
ಒಂದ್ ಎಕರೆ ಒಲ ಒಡೆಯೋದಾಗ ಅಂದ್ರೆ
ನಿಮ್ ನಾ
ನು ಹನ್ ಆ ಅ ದಿನ ಸರಿಯಾಗಿ ನಾಟಲ್ಲ ಇವ್ಗ್ ಇವತ್ತು ಬಂದೀವಿ ಕಳ್ಯಾಕ
ಹಾ ಹಾ ರಿ
ಹಳೆ ಆಗ್ತಿತ್ತು ಒಂದ್ವರಿ ಚಲೋ ಹೋ್ಿತ್ತು ಅದ್ರಲ್ಲನೆ ಬಿತ್ತೀವಿ
ಆರಾ
ನನ್ನೆಲ್ಲ ಅ ತ ಮಾಡೋ ಬಂದಿ
ಹಾ ಹೌ ಮಳೇನ ಅಲ್ರಿೀ ಕ ಮಳೆತ್ರ್ರ ಚಂದ ನಾಟಡ್ತಿದ್ದೀರಿ
ಹೌದ್ರಿ ಎಲ್ಲಾ ಕಡೆ ಎಲ್ಲಾರಿ ಕಾಲ್ ಮಾಡಿ ನೋಡ್ ಎಲ್ಲಾ ಕಡೆ ಮಳನೇ ಎಲ್ಲ ಅಂತಾರ
ಮನ ಎಲ್ಲ ಅಂತಾರೆ ಅಡೆಚ್ಚರನ
ಮಳೇಶ್ವರಿ ಮಳೆನೇ ಇಲ್ಲ ಅಂತ ಹದು
ಹಾ ಅ ಸರಿ ಚಂದ ಆಟಲ್ರಿ ಆಐತ ಎಲ್ಲ ಹೋಗ
ನಾಟ ಇಲ್ರರಿ ಅತ್ತವಲ್ಲಾ ತಗ್ರಿ ಬಿ ಬ ಂತ ಎಲ್ಲಾ ಬೀಜ ಗೀಜ ತಂದಿಟ್ಕೊಂಡ್ಕೊಂತವಿ ಇದಿದ್ರ ಮಳೆಲ್ಲ ಏನೆಲ್ಲ ಸ ನಗೆ ಯಾಕೆ ಕುಂದಿರ್ಬೇಕು ಅಂತ ಹೇಳಿ ಬೆಳ್ಯಾಕಕ್ ಬಂದಿದ್ವಿ ನಾವು
ಹೌದ್ರೀ ಅದೇ ನಾವನ್ ಊರ್ ಹೋಗಿ ಸ್ವಲ್ಪ ಮಳೆ ಬಂದಂತ್ರ ಅಂತೀವ್ರಿ ಮಳೆ ಬರಂತೀ
ಮರಾಮ ಹೆಂಗ ಹೆಂಗ ಆಗ್ತರಿ ನಿ ಮೂರಾಮ
ವೋರ ಮಾಡಿ ಸರಗ ಆದಾದ್ರ ಹಾ ಆ ಕಡೆ ಹಂಗ ಆದ್ರಿ
ಆರಾಮ ಇಲ್ಲಿ ಚಲೋ ಆತ್ರಿ ಇಲ್ಲಿ ಅವರು ಹ ಅವರು ಶಾಪುರ್ ಹೋಗ್ ಬರ್ತಾರೆ ದೇವ್ರು ಊರಾಗ ಬಾಯ ದೇವ್ರ ಇ ಅಂತ ಸುಮನೇಶ್ವರ್ ಗುಡಿಗೆ ದೇವಸ್ಥಾನ ಆದ್ರೆ ಅಲ್ಲಿಗೋೋಗ್ ಬರ್ತಾರ
ಇನ್ ಆಡಿ ಸರಿಯಾಗಿ ಆತ್ ನೋಡ್ರಿ ಇಲ್ಲಿ ಹಾ
ಮೂರಂಸಲಲ್ಲಂದ ಮನೆಗಊಸ ನಡೋದ್ರಿ
ಹ ರ ಹಾ ಮರ ಕೊಂದ್ರ
ಹೌದ ಮತ್ ಮೋರಮ್ಗ ಏನ ಎಾರಾರ್ ದೋಸ್ತರಿರಿಗೆ ಇಸ್ರ್ ಕಲ್ತ್ ಏನ ಒಟ್ಟಿಗಿಟ್ಟ ಹಾಕಿರ
ಹಾಕಿ ಬಂದಿವ್ರೀ ಬಟ್ಿ ನಿನ್ನೆ ನಿನ್ನೆ ಆಾ್ಕಿ ಬಂದವ್ರೀ ಬಟ್ಟಿ ದೋಸ್ ರ
ಇನ್ನ ಆಯ್ಕ್ ಬಂದಿ್ರ ಹ್ಮ್ ಹಾ್ ಹ್ಮ್
ಷೋರ
ನಾವವು ಇನ್ನ ಹಾಕಿಲ್ಲ ರೀ ಇನ್ನ ಹಾಕ್ಬಿಟ್ಟು ದೋಸ್ತತ್ರು ಹೋಗ್ ಅಂತತ್ ಹೇಳ್ಯಾರ ಚಬ್ಬೀರನವ್ರು ಮತ್ತೆ ಉಶಾನ್ ಬಾಸ್ ಾವರು ಡೋಳ ಸ ಅವರು
ಹೌದ್ರ
ಅ್ರೆ ಇಏನಾ ಕ ಕುಣ್ ಕುಯಿ ಮಾಡಾಕತಾರಿ ಹೋಗ್ ಹೋಗಮ ಅ ಏ ಏನ್ ಮಾಡ್ತಾರ ನೋ್ರಿ
ಹ್ಮ್ ಹ್ಮ್ ನಿನ್ನೆ ನಿನ್ನ ಹಾಕಿ ಬಂದೀವ್ರ ನ ಅಲಸ ಬಂದ ದೋಸ್ತರ ಹೋಗಗ
ಎಲ್ಲ ಸ ಆಾಕ್ ಬಂದ್ರನ್ರಿ ಬಟ್ಟಿ ನೀವು ಹಾ ಹಾ ಹ ಮತ್ತೆ ಕಿ ನಾವು ಹೋಗಿಲ್ಲಾ ಹೋಗ್ಬೇಕಕ್ ಇವತ್ತ ಳ್ಯಾಕ್ ಬಂದಿವವ್ರಿ ಹಓದ್ಳ ಹೋಗಮ್ಮ ಅಂತ ಕ್ಯಾರ ಹೆ್ದೂರು ಅವ್ರು ಏನ್ ಮಾಡ್ತಾರಂದ್ಿನ ಹೋಗಮ್ಮಂತಾರ ಏನ ಎರಡ್ ಅಂತರ ನಾಗ ಗೊತ್ತಿಲ್ರಿ ಕತ್ತು
ಹೌದೌದು
ಹಾ ರೀ ಗಳ್ಯಾಕೆ ಬಂದೀವಿ ನಾವು ಹಾಂೀ ನಿ ನ್ ನಡದ ರ ಮತ್ತೆ
ನೀವುಸ ನಾದ್ರಿ ಏನ್ ಹೇಳ್ರಿ ಸ್ವ ಹೊರಾಗ ಬಂದ ರ ಈ ಕಡೆ ಹಬಕ್ರೀ ಈೇಗ ಮನೆಗೆ ಹಾ ಹೋಗಿದೀವ್ರ ಹಗಳ ಹೋಗಗ್ ಬಂದವ್ರೀ ಮುಂಜಾಲೆ
ದೆನಪಿನ ಕಾಯಾಕತ್ತಾರ ನಿಮ್ ಮೂರಗ ಇನ್ನ ಪುಲ್ಲ ಹೊಡದ್ರೀ
ಕಾಯಲೆ ಕುಂತಾರ ಹೆಂಗೆ ಅರ್ಧ ಇನ್ನ ಅರ್ಧ ಕುಲಾದವರನ
ಹೌದು ಹೌದು ಹೌದು ಹೌದು ನಾಲ್ಕ
ಅದಾವರಿ ಅದಾವ ಈಗ ನಾಲ್ಕ ನಾ ಕರಿಲಾ ಅವರನಾ
ನಾಲ್ಕ ನಾಲ್ಕ ಅವನು ಒಂದ್ಸಾರಿ ಗಳೆ ಹೊಡದ್ರಿ ಒಮ್ಮೆರ ಒಂದು ಹೊಲ ಚೆನ ಹಾಕ್ಲಿರಿ ಒಂದು ಹೊಲ ಚಂದ ಹಾಕೇನಿನ್ರೀ ಗಳೆ ಹೊಡದಿರಿ ಏನ ಅದರ ಅತ್ಯನಕ ಗಳೇ ಹೊಡೆದಿರೆನರಿ ಅದನ್ನ
ಗಳೇ ಹೊಡದ ಲಾ ಇನ್ನ ಬುತ್ತಿ ಬಂದಿಲ್ಲಳರಿ
ಮತ್ತ ದೊಡ ಬಂದಿದೆ ಬಂದಿರಿ ಮೊಸರು ರೊಟ್ಟಿ ಕಟ್ಕೊಂಡು ಬಂದಿವಿ
ಹೌದ್ರಿ ಆಯ್ತ
ಹಾ ಹ ಕಟಕ್ ರೊಟ್ಟಿ ನಾ ಊಟ ಮಾಡಿಲ್ರರಿ ಮಾಡ್ಬೇಕರಿ ಊಟ ಮಾಡಿ ಮತ್ತೆ ಒಂದು ದಮ್ ಒಡ್ಕೊಂಡು ಬಿಸಲಾತ ಇತ್ತಲ್ರೀ ಈಗ ಬ್ಯಾಸಿಗಿ ಬಿಸಲಾದಂಗ ಆಗೇದ್ರಿ ಗಾ
ಜಗ ಆದರೇ ಬಿಸಿಲು ಹೌದು
ಹಾ ಅದಕ್ಕೆ ಮುಂಜೆಲೆ ಬಂದ್ವಿರಿ ಒಂದು ತಾಸ ವ ಹರ್ಕೊಂಡ್ ಹೋಗ್ಲಾ ಒಂದು ಅಲ್ಲಂದರ ತಾ ನಂಗ ಹೊಡದಗೇಶಿಂದ ಹನ್ನೆರಡು ಗಂಟೆ ಮನಿ ಬಂದ ಬಿಡಬೇಕು ಅಣ್ಣ ಅದ ಒಂದು ಆಟಕ ಬಿಸಿಲು ಜಿಗ್ಗ ಬರಾಕತ್ತೈತಿ ಈಗ ಬ್ಯಾಸಗ್ಯಾಗ ಹನ್ನೊಂದು ಒಂಬತ್ತ ಹತ್ತರ ನಿಂದ ಚಲೋ ಆಕೆತೋ ಬಿಸಿಲು ಹಿಂಗ ಬಿದರ ಯಾರ ದೂ ದನಗಳು ತೇಕ್ತಾವ ಒಂದೇ ಸವನ ಆ ನಮನಿ ಬಿಸಿಲು ಬರಲಾಕತೆತ
ಅದೇ ತೆಳಗ ಕುಂತವರ ನಾವು ಸ್ವಲ್ಪ್ ನಾಳೆ ಮುಂಜಾನೆ ಹೋಗಬೇಕು ಗಾಳಗ
ಹಾ ಹಾ ಹೌದ ಹೌದ್ರಿ ಗಳೆ ಮುಂಜೆಲ್ಲೆ ಹೋಗರಿ ಮುಂಜೆಲ್ಲ ಹೋಗರಿ ಜಲದಿ ಆರ ಗಂಟೆಗೆ ಹೊಲದಾಗ ಇರಿ ಹತ್ತ ಹನ್ನೊಂದ ಗಂಟೆಗೆ ಬುಟ್ಟ ಬುಡಾಕ್ ಬರ್ತರಿ ಬ್ಯಾಸಿಗೆಳೆ ಆದಂಗ ಆಗಿದ್ರೆ
ಹ ಮಳೆ ಬಂತಂದ್ರ ಚೆಂಡಾಗ ನಡ ಇದವರಿ
ಹಾ ಮಳೆ ಬಂತಿತ್ತು ಅಂದ್ರ ಅವವಾಗ ಏಳು ಎಂಟಕ್ಕ ಬರ್ತಿದ್ವಿ ನಾಲ್ಕ ಐದರ್ತಾನ ಹೊಡೆದು ಇತ್ತು ಗಾಣಕ ಇ ಮೇವ ಅಪ್ಪಾವು ಹೋಗಿದ್ರ ಮೇಸ ಗಾನಾಗೆಸಿಂದ್
ಇಲ್ಲಿ ನೆರಳು ಬಿದ್ದಿಲ್ರಿ ಮಳೆ ಮಳೆ ಮಳೆನೇ ಅಲ್ಲ ಅಲ್ರರಿ
ಮಳೆನೇ ಇಲ್ರರಿ ಅಣ್ಣ ಹು ಹಳೆದ ಮಾಡ
ಹ್ಮ ಎಥುವ ಮಯಾಕಲ್ರಿೀ ನೀವು
ಇಗ ಅ ಮೇಯಕ್ಲ್ರಿ ದನಗಳೇ ಮೇಯಕ್ ಮೇಲ್ರಿ ಈಗನ ಅದ್ರಾಗ ಈಗ ಮಳೆ ಬಂದ್ರೆ ನಾಲ್ಕಮಷ ಮುಂದ ಹತ್ತರಿ ಬಿಡ್ಬೇಕಕ್್ರೀತ ಮಳೆ ಬಂದ್ರೆ ಒಂದ್ಸಾರಿ ಅತ್ತೆ ಆಗ ಎಲ್ಲಾ ತೊಗರಿ ಒಲ್ಲ ಬಿಟ್ಟು ಎಲ್ಲ ಗಳೆ ಹೊಡ್ಕೊಂಡ್ ಅವಾಗ ಹಸಗ್ ಬಿಡ್ತ ಎತ್ಗಳು ನಡತಿತ್ರಿ ನ ಈಗ ಈಗ ಮತ್ತೆ ಮಳೆ ಅದೂ
ಏನೇನ್ೀ ನಾವನ್ ಮನ್ನ ಮಾಡ್ದ ್ರ ಜಾವ ಸ್ವಲ್ಪ ಬಿಟ್ಟರು ಒಂದ ಎಕ್ರೆ ಮನ್ನ ಒಡದ ಹೊ ರೀ ಯ ಕ
ಎಕರೆ ಒಂದ್ ಎಕರೆ ಬಿಟ್ರಿ ಅ ಜಾಳ ನೀರೋಗರಿ ಅದ ಏನ್ ಒಣ ಬೇಸ ಅದ್ರಿ ಒ ಬ ಅದ ನೀರ ಬರಿ ಆದ್ರಿ
ನಿಮ್ದು ಬಾಳಭ್ಯಸ ಆದ್ರೆ
ಮಣ ಬೆಸ ಆಯ ಈ ತರ ಮಳೆ ಇದ್ದಿದಿಲ್ಲ ಅಂತಂದ್ರೆ ನೀರಾವರಿನ ಇದ್ರ ಆಯ್ತು ಕೆನಲ್ ಇರ್ಬಂದ್ರೆ ಹೆಚ್ಚಿಗೆ ಸಕ್ತಿ ಮನುಷಗ್ ಜೋಳನ್ ಆಾತಿತ್ೀ ಮಳೆ ಬರಲಿಲ್ಲಾ
ಹೌದ್ರೀ ಮತ್ತೆ ಹತ್ತಿನ ಎಲ್ಲ ಒಳ ಬೇಸ ಹ ಅತ್ತಿನ ಒಳ ಬೇಸನ ಆದ್ರ ಅಲ್ಲ
ಹೌದ್ರಿ ಎಲ್ಲಷ್ಟು ಒಲನೆ ಒಣ ಬೇಸ ಯದ ನಿಮ್ದು
ಹ್ಮ ಕಲ್ಲಾವ್ರ ಬಾ ಹ
ಹೌದೌದೌದು
ಆ
ಹಾ ಹಾ ಈ ಅವರಮ್ದ ಮನೆಗಊಸಕಚ್ಚರಿ ಅಂದ್ರ ಅಂದ್ರ ಇದೇ ಒಂದ್ ಅರ್ಧ ನೋಡದ್ರಿ
ದಾಂದ್ರ ಅದ ಕಡೆ
ಕಡೆ ಆಗಲ್ರರಿ ಇನ್ನ ಸ್ವಲ್ಪ ಹೊಡ್ತಿೀವ್ರರಿ ಸಣ್ಣ ಆಗಲ್ರರಿ ಊರಿಗಗಳು
ಹಾ ಹಾ
ದಮ್ಮ್್ಯಾಡ್ ದಮ್ ಮಾಡ್ಕೊಂಡು ನೋಡಬೇಕ ಅಂತ ಗ ಎಷ್ಟ ಬಂದೀವಿ ನಾ್ನು
ಹೌದ್ರಿ ಊಟಾರ ಅಲ್ರೀ ಅವ
ಹಾ ಉಡ್ಯ್ರರಿ ಎಲ್ಲಾ ಗಗಳೆ ಹೊಡದಾರ ಸ್ವಲ್ಪ ಸಾಲ ಇಡ್ ಅಲ್ರರಿ ಇನಾ ಡಂಕ ಡಂ ಡಕ ಡಂಕ ಒತ್ತ
ಸ್ಣ ಆಲ್ರಿ ಸಾಲಿಡಗ ಪತ್ತಾಗಲ್ರಿ ನಾವು ಹ್ಮ್ ಹ್ಮ್
ರಿಗಳ
ಹೌದ್ರಿ ಏನ ಸಣ್ಣ ತೋರಿ ಅಂದ್ರ ಹಾ
ವ ವ ಒಂದ ಹಾ ಸಾಲ ಕ ಲ್ರಿ ನಾ ಶಾಲಿ ಕೊಡ ಒಡ ಒಡದ ದಿನ ಒಂದಮ್ಮು ಎರಡ ದಮ್ಮು ಒಂದ್ಮ್ಮ ಎರಡ ದಮ್ಮು ಡದ ಗೀಸಂದು ದಮ್ಮಗೆ ಕಾಯಿ ಹಾ ಮುಂದಕ್ಕೆ ಚಲೋ ಆಗತಾವರಿ ಮುಂದಕ್ಕೆ
ಹ್ಮ ಇದೊಂದ್ ವರ್ಷ ಸಪ್ಪರ್ ಸಪ್ಪರ್ ಹೊಡದ ಅಂದ್ರೆ ಮುಂದಕ್ ಚಲೋ ಆತ ನೋಡ್ರಿ
ಸತ್ ನಾಗ ಇವ ತಂಜೂರಿ ಆಟ ಆರಾಮ ಇದಿಲ್ರಿ ಸ್ವಲ್ಪ ಅದೇನ ಕುಂದು ಅದು ಇ ಇದು ಅಂತಂದ್ರೆ ಡಾಕ್ಟರ್ ಸಾಪು ಎಲ್ಲ ತೋರಿಸಿದ್ವಿ ನಾವವುನು ಮಸ್ತ್
ಹ್ಮ್ ಹ್ಮ್ ಆರಾಮ್ ಆಗಲ ವಟ
ಆರಾಮ್ ಆರಾಮ ಆಯತ್ರಿ ಎಲ್ಲಾ ಒಂದದಿನ ಎರಡ್ ದಿನ ನುಚ್ ಕಿಚ್ಚ ತಿಂತು ಒಮ್ಮಲ್ ಒಂಬಲೆ ಒಂದದಿನ ನೀರು ತಗ್ಗೆ ಕುಡ್ದ ಬಿಡ್ತೀರಿ ಅದು ನೀರಿಗೂ ಎಲ್ಲಾ ಸ ಜಾಪುಟ್ಟಿ
ಹಾ ರೀ ಒಟ್ಟು ಇ ಬಿಡ್ತೇನ್ರ
ಇರಿ ಒಂದು ಯಡ ಕೋಡಾ ಹಾ ಬಿ ಪಟ್ಟಿ ಹಬ್ಬಿದ್ದುಳ ತಿನ್ಸರ್ ಅಲ್ಲ ನ ಸ ಅಳಾಗ ಅಕ
ಅದೇರ ನಮ ಯರಡ್ ಕರಾ ಸತ್ತೂರಿ ಹೆಂಗಗೆ ಆಗ ಆರಾಮಲ್ಲಾರ
ಹೌದಲ್ರಿ ನಿ ಕರ ಏನಾಗಿದರಿ
ಆರಾಮ್ ಇದ್ದ್ರ ಅವು ಗುಳಿ ಗುಳಿ ಟೈಪ್ ಆಗಿದ್ರ ಮೈ ತುಂಬಾ
ಹಾ ಹಾ ಅವ ದನಗಳಗ್ ಬಂದಿತ್ತಲ್ರಿ ಒಂದ್ಸಾರಿ ದನ ಅದು ಆಗಿತ್ತೇನ್ರರಿ ಅದ ಗುಳ್ಳಿಗ್ ಗುಳ್ಳಿಗತ್ ಆಗಿದವರ ಅಲ್ ನಮ್ಮ ದನಗಳೊಳಗೆ ಬಂದಿದುರೀ ಆ ತರ ಎಲ್ಲಾ ಡಾಕ್ಟರ್ ಕೈಲಿ ನಮ್ದನ್ ಒಂದ ತರ ಹೊತ್ತಿಗೆ ಆಯ್ತು ಒಂದ್ ಕರ ಏನ ಆರಾಮ ಐತ್ರಿ ನಮ್ದನ
ಅದೇ ನಮ್ ನಮ್ ನಮ್ದಕೊಂದ್ ಆರಾಮ ಐತಿ್ರ ಎರಡ ಕರ ಸತ್ತವ್ರಿ ಹಾ ರ
ತೋರಿಸಿರನ್ ಎಲ್ಲಾ ದವಾಖನಿದು ಪೂರಾ ಗುಳ್ಳಿಗೋಳ ಬಾಳ ಆಗಿದ್ದದೆವ ಎನಾ
ಗಂಟೆಗೆ ಬಂದತ್ರುಬೋರ
ಹ ಹ ಹ್ಮ ಕರಾ ದೊಡ್ಡದಿತ್ತ ಅನ್ ಸೆಣ್ಣದಿ ಆಕಳ
ಒಂದ್ ಸಣ್ಣದಿತ್ರಿ ಒಂದ್ ದೊಡ್ಡದಿತ್ ಅಡ್ ಸರಿಯಾಗಿತ್ರಿ
ಹ್ಮ್ ಹ್ಮ್ ಅಡ್ ಸ ಅಡ್ಡ ತೀರ್ಕೊಂಡ್ವನ್ ರಿ ಅವು
ಹಾ ಯಾರು ತಿಡಿಕಂಡ್ ಅವ್ರ
ಹ ಬಾ ಲಾಸ್ ಮಾಡ್ಯ ರೀ ಬಾ ಲಾಸ್ ಮಾಡೆವರಿ ಅವು
ಹೆಮಸ ಎಲ್ಲ ತೋರ್ಸಿವ್ರ ಮನಾರ ಉಳ್ಳಲ್ರಾವ ಆರ ಆದ್ರ ಆ ಕಿನ ಇದಿಲ್ರೀ ನಾ ಒಬ್ಬ ಆದ್ರಿ
ಕೊಪಾದ್ರಿ ಹ್ಮ ಹ್ಮ ನಿತ ಅಂದ್ರೆ ಆಕಳ ಗಿನನೆ ಬಾಲ್ ಚಲ ರೀ ಅಲ್ಗೆನ ಮನ್ಯಾಗ ಆಕ್ಲ ಇದ್ರ ಯಾವದಾದ್ರೆ ನಡ ಮೊಸರು ಹಾಲು
ಆ
ತಂದು ಮಾಡದ ಭಾಳ ಖರ್ಚ ಬರ್ತರಿ.
ಊಟ ಮಾಡ್ಬೇಕಾ ಇನ್ ಲೇಟ್ ಆದ್ರೀ? ಹಾ ಹಾ ರಿ ಆಯ್ತ ಆಯ್ತು ಅವರಂದ್ರ
ನಾಷ್ಟ ಆಗ್ಯಾದ್ರಿ ಎಲ್ಲ.
ನಾ ಊಟ ಮಾಡ
ಆಯ್ತ ತೋರಿ ಸರಿ.